ಹಲೋ
ಹಲೋ ಹಾ
ನಮ್ ಮಾಮನ್ ಪೋನ್ ಸುದ್ದಿಲ್ಲಳ?
ಯಾಕ?
ಅದ್ ಹಂಗೆ
ಅದೇ ಯೂಸ್ ಮಾಡ್ತಾರಲ್ಲಾ ಅವರು?
ಹ ಈ ಇದ್ರೊಳಗೆ ಬರ್
ಹಚ್ಚಿದ್ರು ಬರ್ಲಗದ್ ಅಕ್ಕೋ.
ಇನೇಗ್ ಬಂದಿತ್ತದು?
ಹೌದಾ?
ಹ್ಮ ನೀ ಅಲ್ಲಿ ಪೋನ ಹಚ್ಚವ್ರ ನಾ ಇಲ್ಲಿ ಜಾಯಿನ್ ಆಗಿದ್ನ ಅದು ಕಟ್ ಆತ್
ಹ್ಮ
ಪಲಾವ್ ಮಾಡಿದ್ದು.
ಪಲಾವ್ ಮಾಡಿದ್ದಿ ಈಗ? ಫೋನ್?
ಹ್ಮ
ಹೆಂಗಾದ್ರ ಹಂಗ ನಿಮ್ ಮಕ್ಕಳ
ಇದುಕ್ಕದೆ ಇದುಕ್ಕೆ ಅಕ್ಕಿದು ಬರ್ತಳ ಇದುಕ್ಕೆ ಬರ್ತಾಳಂತಂದು
ಹುಂ
ಮತ್ತೇನ್ ಮಾಡಕತಿಯವ್ವಾ
ಏನ ಇಲ್ಲಾ ಅದ್ ಎರಡಕ್ಕೊಂದ ಎರಡಕ್ಕಿಲ್ಲಾ ಮೂರಕ್ಕೇಏನ್ ಅದ ಇತ್ತೊಂದ್ ಬಸ್ ಮೂರು ಮೂರವರೆಗ ಇತ್ತ ಅ
ಹ್
ಮೂರವರೆಗ ಒಂದ ಅದ ಮತ್ತ ಆಮೇಲೆ ಏಳಕ ಒಂದ ಅದ
ಹುಂ
ಮೂರೂರ್ ಬಸ ಬಾಡ ರಷ್ ಇರ್ತದ
ನಾ ಏನ್ ಅನ್ತೀನಿ ಗೊತ್ತಾ ಈ ಸುರಪುರ್ ಬಸ್ ಕುಂದ್ರು.
ಸುರಪುರ ಬಸ್ಸಿಗ ಹಾ
ಹಾ ಸುರಪೂರ್ ಬಸ್ಸ ಕುಂದ್ರು ನಾನ ಮುಂಚೆನೆ ಸುರ್ಪುರ್ ನಿಂತ ಇದಕ್ಕ ರಿಸರ್ವ್ ಮಾಡಿರ್ತನ ಇಬ್ಬರದು ಹತ್ತ ರೂಪಾಯಿ ಕೊಟ್ಟು
ಹಾ
ಅಂದ್ರು ನಾವ ಇಬ್ಬರು ಹೋಗಾಕ್ ಬರ್ತೇತ್ ಸಂಜಿಕಿ ಅಂತಂದ್ಯಾ
ಹುಂ ಹುಂ ಆಯ್ತು
ಹ್ ನೀ ಅಲ್ಲಿಂತ ಬಂದ್ರ ಒಬ್ಬಿಕ್ನೆ ಆಗತಿ ಯಾಕಂದ್ರ ನಾ ಕುಂದ್ರ ಬರ್ದಲ್ಲಲ್ಲೇ ನಿಮ್ಮ್ದು ಬಸ್ ತುಂಬ್ಕೊಂಡು ಬರ್ತೈತಿ
ಹುಂ
ಅಲ್ಲಿ ಅಲ್ಲೇ ಬಿಜಾಪುರ ನಿಂದರತ ನಿಡಗುಂದಿ ಬರಟ್ರಗೇನೆ ನನಗ್ ಸೀಟ್ ಇರ್ಧಲಿಲ್ಲಾ ನಿಂತಿದನಿ ಗೊತ್ತದಿಲ್ಲ
ಹುಂ
ನೀ ಇದ್ದಿದ್ದಿಲ್ ಅನ್ಸುತ್ತ್ ನಿಂತಿದ್ದೇನಾ ನಾವು ರು ಹುಂ ಅದಕ್ಕೆ ಅವಾಗ್ ನಿಂತ ನಾವು ವಾಪಾಸ್ ನಿಡಗುಂದಿಗೆ ಹೋಗಲಿಲ್ಲಾ ನಾ ವಾಪಾಸ್ ಅಲ್ಲೇ
ಹುಂ ಅದ್ರ ನನಗೇನ ಗೊತ್ತು ಎಕಡೆ ಹುಂ ಎನ್ನ್ ಹ ಅದು ಮು ಮುಂಜಾನೆದ್ದು ಮಧ್ಯಾಹ್ನ ಬಸ್ ಅದಲ್ಲಾ ಮುರುವಗರಿದು ಮುರುಕದು
ಹುಂ
ಆ ಬಸ್ ಗೇ ಬರ್ಬೇಕು ಕದ್ದರೆ ಮತ್ ನ ಮನೆಯಂದ ಹನ್ನೊಂದಕ್ಕೆ ಬಿಡ್ಬೇಕು ಆತದ ಒಂದ್ ವೇಳೆ ರಾತ್ರಿ ಬಸ್ಸಿಗೆ ಬರೋದಿತ್ತ ಅಂದ್ರ ಆರಾಮ್ ಸೆಗೆ ನಾಲ್ಕಕ್ ಬಿಟ್ರ ನಡಿತದ ನೀ ಸರಿಯವಾ ಹಂಗೂನು ಬರ್ತದ ಹಂಗುನು ಬರ್ತದ ಅಂತ ಹೇಳ್ತೀನಿ ಅದು ಮಧ್ಯಾಹ್ನದ ಬಸ್ ಬಾಳ ರಶ್ ಇರ್ತದ
ಹುಂ
ಹುಂ
ನೀವು ಒಂದ್ ಸ್ವಲ್ಪಇಲ್ಲಿ ಒಂದ ಮೂರ್ ಕತ್ ಬಿಟ್ಟು ಇಲ್ಲಿ ಇಲ್ಲಿ ಬಂದ್ಕೇಸಿಂದ ಹ ವಷ್ಟ ಐದ್ ಐದ್ ಆರ ಅನೋಟ್ರ ಇರು.
ಸುರಪುರದಾಗ
ಹಾ
ಹುಂ ಮತ್ತ ಹನೋಂದಕೆ ಬಿಡ್ಬೇಕತದ್ ನಾ
ಯಾಕ
ಅಲ್ಲಿಗೆ ಬರ್ತದದು ಮತ್ತ ಇಲ್ಲಿ ನಮ್ಮ ಊರಾಗ ಬಸ್ ಇರಲ್ಲ ಆಮೇಲೆ ಹುಂ ಯಾವ್ದ ಹ್ಮ್
ಅದು ಪಾರ್ಟ್ ಟೈಮ್ ಜಾಬ ಇದ್ರ ಪ್ರಕಾರ ಐತಂತದು ವರ್ಕ್ ಮಾಡೋ ಬೇಸ್ ಮೇಲೆ ರೊಕ್ಕ ಅಂತದ ಮುಂಚೆ ಹೇಳಲ್ಲತ್ರ ರೊಕ್ಕ ಎಷ್ಟಂತ
ಎಲ್ಲಿ?
ಅದು ಹೇಳಿದೆ ನೋಡಿ ಬಿಜಾಪುರ್ದಾಗ ಒಂದು ಪಾರ್ಟ ಟೈಮ್ ಅಂತ.
ಹ್ಮ ಹ್ಮ್.
ಹಲೋ.
ವರ್ಕ್ ಬೇಸ್ ಮೇಲೆ ಅಂದ್ರೆ ಅವರು ವರ್ಕ್ ಕೊ ಅವ್ರ ಹೆಂಗ್ ಕೊಡ್ತಾರತ್ತ ನಮ್ಗ
ಡಾಟಾ ಎಂಟ್ರಿ ನೋಡು ರಕ್ಷಿ ಬೇಕಂದ್ರೆ ತೋಡ್ದ ಹಾಗ್ತೀನಿ ನಿಂದರ್ಲೆ. ಏನ ಗೊತ್ತಾ ನಾವ್ ಇಬ್ಬರು ಪೋನ್ನ್ಯಾಗ ಮಾತಾಡಾಕತ್ತೇವಿ. ನಿಮ್ಮ ಮಮ್ಮಿ ಪೋನ್ ಮಾಡ್ತೀನಿ ಇಲ್ಲಿ ಫೋನ್ ಬರಾಕತೈದ್ದ ರಕ್ಷಿ.
ನಿಮ್ಮ ಮಮ್ಮಿ
ಆಗ್ಲೇನಿನ ನೀ ಆಗಲ್ಲೇ ಮಾಡಿದ್ದಿ.
ಬಟ್ ಈಗ ಹ್ಮ್. ಹ್ಮ್.
ಕಳಿಸಿ ನೋಡಣ ನೀವ್ ಅಂದಿದ್ದ ಅಮ್ಮಿ ಹಾ
ಅಲ್ಲಿ ಏನ್ ಮಾಡಿದಲಾತಿ ಅದರ ಇಷ್ಟು ಮಾಡಕ್ ಬ ಇದು ಬರಲ್ಲಲ್ಲ.
ಹ್ಮ ರಾಜ್ಗಳು ತರಾ ಅದಕ್ಕೆ
ಕಾಳು ಅಣ್ಣನ ತಂಗಿ ಮಸ್ತ್ ಡ್ಯಾನ್ಸ್ ಮಾಡ್ತಾಲೆ.
ಆಕಿ ಮಾತಡದರಲ್ಲ ಇಕಿ